ಹಾ ಏನ್ ಮಾಡ್ತಿೀಪಾ ನವಾಜ್ ಆರಾಮ
ಆರಾಮ ಪಾನಿ ನ
ಹಾ ಆರಾಮ್ ಮಾಡಪ್ಪಾ ನಾನ
ಹ್ಮ್ ಹೇಳ್ದಿದ್ದಿ
ಇವಾಗ ಈಗ ಜಸ್ಟ್ ಕಾಲೇಜ್ ಮುಗತ್ ನಂದು
ಹ್ಮ್್ಮ.
ಹ್ಮ್ ಕಾಲೇಜಿಂದ. ಹೋಗೈತಿ ನೋಡಿ ಇವಾಗ ಅಷ್ಟ. ಲ.
ಹೌದಾ.
ಹ್ಮ ಹ್ಮ.
ಹ್ಮ. ಹ್ಮ್ ಆರಾಮಲ್ಲ ಮತ್ತೆ.
ಆರಾಮ್ ನೋಡಪ್ಪಾ ನೀನು ಆರಾಮಿಲ್ಲ.
ಆರಾಮ.
ಇಲ್ಲೇ ಶಾಪುರದಾಗ. ಹಓದಕತಿದ್ದೆ.
ಹೌದಾ.
ಹ್ಮ್ ನಾನು ನರ್ಸಿಂಗ್ ಮಾಡಿದ್ದೆ ಜೀವನ್ ನರ್ಸಿಂಗ.
ಹೌದಾ.
ಹ್ಮ್.
ಹ್ಮ್್ಮ ಹ್ಮ್್ಮ್.
ಹ್ಮ್ ಮೂರ್ ವರ್ಷ ಇರುತ್ತ ಕೋರ್ಸದ. ಹ್ಮ್ ಮೂರ್ ವರ್ಷ ಆದಾಗ. ನಾವು ಏನ್ ಮಾಡಕೊಬೇಕು ಮಾಡೆ ಎಲ್ಲಾ ಓದಿ ಹ್ಮ. ಚಲೋ ರಿಸಲ್ಟ್ ಅ ಆಯ್ತ ಅಂದ್ರೆ.
ಹ್ಮ್ ಈಗ ಫಸ್ಟ್ ಪೀಸ್ ಸೆಕೆಂಡ್ ಪೀಸ್ ಈಗ.
ಇವಾಗ ಫಸ್ಟ್ ಇಯರ್ ಮುಗತ್ ನಂದು ಮೊನ್ನೆನೆ.
ಕಷ್ಟ ಮಿತಾ.
ಹಾ ಇವಾಗ ಸೆಕೆಂಡ್ ಇಯರ್ ಈಗ.
ಮತ್ತೆ ಊರ್ ಕಡೆ ಯಾವಾಗ ಬರದು.
ಹೇ ಊರ್ ಕಡೆ ಬಣ ಈಗ ಸ್ವಲ್ಪ ಕಾಲೇಜ್ ನಡದಲ್ಲ. ಹ ಬರಕ್ ಆಗಲ್ಲ ಊರ್ಗಡೆ ಬರಂ.
ಹೌದಾ ಹ್ಮ್ ಹ್ಮ್ ಹ್ಮ್ ಹ್ಮ್. ಮತ್ತನ ಮನೆ ಫಂಕ್ಷನ್. ಅದುಪ್ಪಾ ಬರಬೇಕ.
ಹೌದಾ ಏನ್ ಫಂಕ್ಷನ್ ಅಲ್ಲ.
ಹ ನಮ್ಮ ಅಕ್ಕನ್ ಮದುವೆ ನಮ್ಮ ಅಕ್ಕನ್ ಮದ್ುವೆ ಅದ.
ಹಬ್ಬದು ಯಾವಾಗಾದ ಹೆಏಂಗ ಹೇಳೇ ಇಲ್ಲಲ್ಲ ಯಾವಾಗದಿಲ್ಲ.
ಇ ಹೇಳ್ಬೇಕಂದ್ರ ಏನು ಇದ್ದ ಅದಕ್ಕೆ ಫೋನ್ ಮಾಡಿದೆ.
ಹೋಗಣ.
ಹ್ಮ್.
ಹ್ಮ್ ಹ್ಮ್.
ಹ್ಮ್ ಆದ ಈಗ ಇಪ್ಪತ್. ಸಾರ ಕಾಗ.
ಇಪ್ಪತ್ತನೇ ತಾರೀಕಾ.
ಪಂದೇ ತಾರೀಕ.
ಹ್ಮ್ ಹ್ಮ್ ಹ್ಮ್ ಹ್ಮ್. ಎಲ್ಲಿ ಮಾಡಕತ್ತರಿ ಮದ್ವೆ ಮನೆ ಮುಂದ ಎಲ್ಲಿ.
ಇಲ್ಲ ಶಾಪುರ್ ಹಾಲ್ ಐತೆಲ್ಲ ಅಲ್ಲಿ ಚಾಂದ್ ಪ್ಯಾಲೇಸ್ ಅಲ್ಲಿ.
ಟ್ಯಾಮ್ ಪ್ಯಾಲೇಸ್ ಬಲ್ಯ.
ಹ್ಮ.
ಹ್ಮ್ ಹ್ಮ್ ಹ್ಮ್ ಹೆಂಗ ಜನ ಬಾಡಗಷ್ಟ. ಮುಖಾಂತ ಹೆ ಹೇಳಗಣ.
ಇಪ್ಪ ನಲವತ್ತು ಸಾವಿರದನ ಕಾಲ.
ನಲವತ್ತು ಸಾವಿರ.
ಹ್ಮ್ ಎಲ್ಲಾ ಊಟ ಅದು ಎಲ್ಲಾ ಅವ್ರ ಕಡೆ ಅಂತ.
ಹ್ಮ ಹ್ಮ್ ಹ್ಮ.
ಎಲ್ಲ ಅವ್ರ ಕಡೆ ಹ್ಮ್ ಎಲ್ಲ ಅವ್ರ ಕಡೆ ಆಗ್ ನೋಡ್ಬು. ಹ ಅದೇ ಎಲ್ಲ.
ಹ್ಮ್.
ಹ್ಮ್ ಎಲ್ಲ ಬರ್ದು ನಿಮ್ ಫ್ರೆಂಡ್ಸ್ ಅವ್ರರು ನೀವು್.
ಹಾ ಬರ್ತಿತ್ತು ನಾವು ನಮ್ಮನೆ ಮದುವ ನಾವು ಬಿಡ್ತೇನೆ.
ಹ್ಮ್ ಮತ್ತೆ. ಚಲೋ ದವಾ.
ಹದಕ್ ಪಾ ಏನ್ ಮಾಡ್ತಿವಿ ನಂದ ಈಗ. ೊ್ ವರ್ಷ ಮುಗ ಹ ಫಸ್ಟ್ ಇಯರ್ದು ಸೆವೆಂಟಿ ಆಗ್ಯದ. ಹ್ಮ್ ಬರ್ದಿ ಹ ಮರ ಎಷ್ಟು ಬರ್ದ್ರ ನ ಕಮ್ಮಿನ.
ಹೌದೌದೌದು ಗ್ಗೆ ಓದ್ಬೇಕಾ ನಲ್ಲಾ ಅದ್ಕ.
ಜಗ್ಗಿ ಹೋದವು ನಾ ಏನ್ ಮಾಡ್ತಿ ಎಷ್ಟಂದ್ರೆ. ಇವಾಗ. ಬ ಒಂದ ಎರಡ್ ತಿಂಗಗಳ ಬೆಳಿಗ್ಗೆ ಕುಂತು ಬೆಳಿಗ್ಗೆ ಒಂದ್ ತಿಂಗಳ ರಜೆ ತಗೊಂಡಿದೀೀರಿ.
ಹ್ಮ್ ಹ್ಮ್ ಹ್ಮ್.
ಹ್ಮ್ ಬೆಳಗ್ ಟೈಮ್ಟಬಲ್ಾಕಂತೀವಿ. ಬೆಳಗ್ಗೆ ಎಷ್ಟ್ರ.
ಐದ್ ಗಂಟೆ ಹಂಗಗೆ ಓದ್ತದ್ರ.
ಹತ್ತು ಗಂಟೆಯಿಂದ ಒಂದ್ ಗಂಟೆ ತನ ಓದ್ತಿದೀವಿ.
ಹಾ.
ಮತ್ತ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹೊ ಒಂದ್ ಗಂಟೆ ತನ ಮತ್ತ. ಊಟ ಗೀಟ ಮಾಡಿ ಸ್ವಲ್ಪ. ಬಹಾರಷ್ಟ. ಒಂದು ತಾಸಬಿಟ್ಟು ಹ್ಮ್ ಮತ್ತೆ ಆಯ್ತ ನಾಕ್ ಗಂಟೆಗೆ ನಾಕವರೆಗೆ ಹಂಗ್ ಕುಂತವರು ಮತ್ತೆ ಏಳ್ ಗಂಟೆಗೆ ಹೇಳ್ತವಿ ಹ್ಮ್ ಇಷ್ಟ ಎಲ್ಲ ಹೋದಿದಾರನು ಹ್ಮ ಬರೇ ಎಲ್ಲ ಸರ್ದಾಗ ಹ್ಮ್ ಎಷ್ಟ ಸ್ಟಿಕ್ ಗೊತ್ತು ಎಕ್ಸಾಮು ಅದ್ರಾಗ ಎಕ್ಸಾಮುಗ ಸ್ಟ್ರಿಕ್ ಹ್ಮ ಇದು ಗೌರ್ಮೆಂಟ್ ಅಂದ್ರೆ ಇಪ್ಪತ್ತೈದ
ಹ್ಮ್ ಹ್ಮ್
ಹ ಪ್ರಾವೇಟ ನಲವತ್ತೈದು ಸಾವಿರ ಬರ್ತ
ಹೌದಾ
ನಮ್ದ ಪ್ರಗಲಟಲ ಸಂಗಸ್ ಗೌರ್ಮೆಂಟ್ ಮಾಡಿಲ್ಲ ನಾನ ಹ್ಮ್
ಗೌರ್ಮೆಂಟ್ ಮಾಡ್ಬೇಕಲ್ಲ
ಗೌರ್ಮೆಂಟ್ ಮಾಡೋದು ನಮ್ದು ಡಾಕ್ಯುಮೆಂಟ್ಸ್ ಇದಿಲ್ಲ ಕರೆಕ್ಟ್ ಹ್ಮ ಹ್ಮ್ ಒಂದ್ರ ಡಾಕ್ಯುಮೆಂಟ್ಸ್ ಹೋಗಿತ್ತು ಒಂದ್ರ ಆಾಯತತ್ತು
ಹ್ಮ್ ಹ್ಮ್ ಹ್ಮ್ ಹಾಷ್ಟಲ್ಲ ಎಲ್ಲಿ
ಹಾಸ್ಟೆಲ್ ಇಲ್ಲಿ ನಮ್ದು ಮೈನಾರಿಟಿ ಇರುತ್ತಲ್ಲ
ಹ್ಮ್- ಹ್ಮ್- ಹ್ಮ್
ಹ್ಮ್ ಇಲ್ಲಿ ಮನಟ ಆಷ್ಟಲದರ್
ಹೌದಾ
ಹ್ಮ್್ಮ
ಹ್ಮ್್ಮ್
ಹ್ಮ್ ಊಟ
ಊಟ ಈಗ ಆಯ್ತ ಅದ ಅಷ್ಟು ಹ್ಮ್ ಹೌ ಸ್ವಲ್ಪ ಬಿಸ್ನೆಸ್ ಮಾಡಕ ಇದುಲ್ಲ ಊರಾಗ
ಹೌದನಾ
ಹ್ಮ್ ಅದೇ ಮಾಡಕದ ಇಷ್ಟ ಸ್ವಲ್ಪ ಕೆಲಸ ಹಗೋುದು ಅದೇ
ಹ್ಮ ಏನ್ ಬಿಸ್ನೆಸ್ ಮಾಡಕತ್ತೆ
ಹೌದ್ ಅಕ್ಕಿದು ಅಕ್ಕಿ ಚೀಲ ತಗೋದು ಊರಾಗ
ಅಕ್ಕಿ ಚೀಲ
ಹ್ಮ್ ಕೆಜಿ ಹದನಾಕ ರೂಪಾಯಿ ಹ್ಮ್ ಊರಕ್ಕೆ ಆ ತ ಅವಕತ
ಹ್ಮ್ ಹ್ಮ್ ಹ್ಮ್ ಹ್ಮ್
ತಚ
ಹೌದು
ಹ್ಮ್
ಅದು ಹೆಂಗ ಹೆಂಗ ತಗೋಬೇಕು ಹೆಂಗ
ಇಲ್ಲಾ ಮನೆಿ ಮನೆಿ ಹೋಗ್ಬೇಕು ಅಕ್ಕಿ ಕೊಡತ ಅಕ್ಕಿ ಕೊಡತರನು ಮಮೂಲೆಯಿಂದ
ಹ್ಮ್ ಹ್ಮ್ ಹ್ಮ್ ಹ್ಮ
ಅಕ ಹಾಕೊಂಬರ್ತಾರಲ್ಲಾ ಇದ್ೊಂದ್ರ ಕಡ್ತಾರ ಒಬ್ಬ್ರೊಬ್ರು ಹ್ಮ್ ಅದ ಕ್ವಿಂಟಲ್ ಏಳ್ನೂರು ಕ್ವಿಂಟಲ್ ಹದ್ನಾಕ್ನೂರು ಇರ್ತದ ಸ್ವಲ್ಪ ಮನೆ ಮನೆ ತಿರ್ಗಾಡ್ಬೇಕ ಕಪ ಅಷ್ಟೇ
ಹೌದನಾ ಬಟ್ ಹೆಂಗ ನಿಮ್ಗ ಅದರಾಗ ಉಳಿತದ ಏನು ಹ್ಮ ಹ್ಮ
ಮುಂಚೆಯಲಾ, ಒಂದ್ ಎರಡು ರೂಪಾಯಿ ಹಂಗ್ ಕೆಜಿಗೇ, ಒಂದ್ ರೂಪಾಯಿ.
ಹ್ಮ್, ಹ್ಮ್...
ಹ್ಮ್ ಕುಂಟಾಲ್ ಕಂದ ಹತ್ತ ಇಪ್ಪತ್ತು ರೂಪಾಯಿ. ಒಳಗ ಐವತ್ತು ರೂಪಾಯಿ ಉಳಿತಾದ ಹ್ಮ್. ಎಸ್ಟ್.. ಸರ್, ಕೋಳಿ, ಫಾರಂ ಐತಲ್ಲ. ನಂಬಿಗರದು? ... ಹ್ಮ್! ಅವರು, ಬೇಕಪ್ಪಾ ಅಂದ್ರ! .. ..
ಹ್ಮ್, ಹ್ಮ್,
ಹಮ್ ಅದಕ್ಕೆ ಅವರು! .. ಕೋಳಿ, ಫಾರಂ ಕಳಿಸ್ತಾ! ಇಲ್ಲ
ಅಂದ್ರೆ, ಹೆಂಗ ಹೆಂಗ ತಿಂಗಗಳ, ತಿಂಗಗಳ ಆಕ್ತಾರ. ಏನಲ್ಲ! ..
ಹ್ಮ್, ತಿನ್! .. ಹ, ತಿಂಗಳ .. ತಿಂಗಳ, ಈಗ ರಾಸನ್ ಬರ್ತದಲ್ಲ! ಆ ಟೈಮಗ್ ಒಂದ ಎಂಟ ಹತ್ತು ದಿನ ಹದಿನೈದು, ತಿರ್ಗಾ ಆಡ್ತವಿ. ಊರಾಗ ಇದ್ದೋರು, ಇದ್ದೋರು! .. ಕೊಡ್ತಾರಾ? ..
ಹ್ಮ್, ಹ್ಮ್,
ಹೇಯ್. .. ಅದೇ, ಯಾಕಂದು. ಬಿಗರು ಫೋನ್ ಹಚ್ಚಾತೀವಿ ಬಂದು ಹೋಗ್ತಾರ ಅವರು! ..
ಅಂದ್ರೆ, ಅವ್ರೇ ಬಂದು, ಹೋಯತಾರನೆ ಎಲ್ಲಾ ನಿಮ್? ..
ಹ್ಮ್, ಹ್ಮ್, ಹ್ಮ್. ಅವ್ರ ಬಂದ ಹೋಗ್ತಾ? .. ತರ, ಒಂದಲ್ಲಿ ಇಡ್ಬೇಕು ಕೂಡಾಕ್ಬೇಕು. ಒಂದು? ..
ಹೌದನ್ನ, ಹ್ಮ್, ಹ್ಮ್, ಹ್ಮ್.. ..
ಹ್ಮ್, ಮತ್ತೆನ್ ಮಾಡಿ. ಮನ ಕಡೆ ಫೋನ್ ಹಚ್ಚಿಲ್ಲ!.. ..
ಹ, ಚಿತ್ತನ, ಅಣ್ಣ ಇವಾಗ ಫೋನ್? ..
ಹ್ಮ್, ಹ್ಮ್.. ..
ಹಾ, ಫೋನ್ ಹಚ್ಚಿ.. .. ಏನಾದೂ, ಏನ ಆಲ್ಬಂಬ. ಕೊಡ್ತನೀ? ಅಂದು ಇದ. ..
ಹ್ಮ್, ಹ್ಮ್, ಹ್ಮ್. ..
ಹ್ಮ್, ಮತ್ತೆ ಏನ ಲೇಟ್! ಆಗ್ತ ನೀವ ಹೋಗ ಅಂತ ಹೇಳಿದ. ಅದಕ್ಕೆ ಬಂದಿ ನಾನು. ..
ಹೌದಾ? ..
ಹ್ಮ್.. ..
ಹ್ಮ್
ಹ್ಮ, ಹಾರ ಏನ್ ಬಟ್ಟೆಗಿಟ್ಟಿ ತಗೊಂಡೇ ಇಡೆನ್ ಇಲ್ ಲಗ್ನಕ್
ಇಲ್ಲ, ಬರ್ಬೇಕು ಅದಕ್ಕೆ! ನಿನ್ಗ ಫೋನ್ ಅಸ್ತಿನಿ ನಾನು ಅಲ್ಲಿ ಬಂದಾಗ.
ಶಾಪರ್ಗ!
ಹ್ಮ್, ಕೊಡ್ಸ್ಬೇಕ್ ನೋಡ್ ಬಟ್ಟೆ ಚಲೋ!
ಹೊಟ್ಸ, ಮಂತ, ಬಾ ಬಟ್ಟಿ ಮಸ್ತ್, ಮಸ್ತ್ ಈ ಈಗ, ನಮ್ಮ್, ಪರಿಚಯ್ದರೋದರ. ಹ?
ಅದಕ್ಕೆ ನೀನಗ್ ಅಚ್ಚಿದೆ ಫೋನ್ ನಾನು ಏನ್ ಮಾಡಕತನಪ್ಪ ಅಮೀಷ್. ನೀನು ಕಾಲೇಜ್ ಓತ್ತಲ್ಲಾ ಹ್ಮ್ ಕಾಲೇಜ್ ಈಗ ಶಿಫ್ಟ್ ಆಗಿರ್ತದಾ ಅಂದುಗೆಸಿಂದ ಹ್ಮ್.
ಮತ್ತೆ ನಿಮ್ಮ ಮಾವ ಎಳ್ಳೆದನ ಪಾ ಯಾನ್
ಹ್ಮ್ ಅವಾವ ಊರಗ ಅದಾನ ನನ್ ಜೊತೆ ಅವನ್ ಮಾಡ್ತನ್ ಕೆಲ್ಸ.
ಹೌದನಾ ಅಂದ್ರೆ ಇಬ್ರು ಸೇರಿ ಮಾಡಾಗದರ ಕಲ್ಸಾ
ಹ್ಮ್ ಇಬ್ಬರು ಸೇರಿ ಮಾಡ್ತು ಕೆಲ್ಸ.
ಹ್ಮ್ ನೀಏನ್ ಬೈಕ್ ಮೇಲೆ ತೊಗಂಡ್ ಬರ್ತರಿನ್ ಅಕ್ಕಿ ಏನ ಯಾವ್ದನ್ ಗಾಡಿ.
ಹ್ಮ್ ಅಷ್ಟು ಬೈಕ್ ಬೈಕ್ ಮೆಲೆ ಹೊಡಿ ಫಸ್ಟ್ ಒಂತಲಿ. ಆಮಲೆ ಇನ ಅಂದ. ನಮ್ದ ಇದು ಹತ್ತಿ ಮನೆ ಐತಿಲಿ
ಹ್ಮ್.
ನಾ ಮತ್ತೆ ಮನೆಗ್ ಹಯ್ತೇವಿ ಒಂದು ಟ್ಯಾಕ್ಟರ್ತ್ತ ತಗೊಂಡ್ ಒಂದ್ರ ಹಾಕ.
ಹೌದನು
ಇತ್ತವರು ಬರ್ತಾರ ಆ ಕಡೆ ಇ ಒಂದ ದೇಶ ಬುಲಾರು.
ಹ್ಮ್ ಹ್ಮ್ ಹ್ಮ್.
ಹ್ಮ್ ಅವ್ ಹಾಕಂದ ದೋತಾರ ನಮ್ದ ಏನಲ್ಲ ಆಯ್ತ ಒಂದಂತ ಇಡೋ ಆಯ್ತು
ಅಂದ್ರೆ ಬುಲಾರದ ಅವ್ರ ಯಾಕ ನೋತಾರೆ ಮತ್ ಮತ್ತೆ ನಿವೇ ರ ನೈಟ್ ಎಲ್ಲಾ ಇದ್ ಮಾಡಿ ಯಲ್.
ನ ಇಲ್ಲ ಅವರು ಯಾಕೆಂದ ಹೋತಾರ. ಹ್ಮ್ ನೀ ಬರ್ಬರ್. ಸರ್ ಲೇಬರು.
ಹ್ಮ್ ಹ್ಮ್ ಹ್ಮ್ ಹ ಅವ್ರಗ ಅಂದ್ರ ಹಿಂಗ. ಕೋಳಿಗ ಅಷ್ಟೇ ಇದ ಇಲ್ಲಿಗೆಲ್ಲ ಆಗಲ್ಲ ಮಾತ
ಹ್ಮ್ ಇಲ್ಲ ಕೋಳಿ ಫಾರಂಗೆ.
ಹ್ಮ್.
ಕೋಳಿಗಳ ಆಗ್ತಾರಲ್ಲ ಅವ್ರು.
ಹ್ಮ್್ಮ ಎಲ್ಲ ಈ ಮತ್ತೆ ಇದು ರೇಷನ್ ಅಕ್ಕಿ ಇರ್ತಾವಲ್ಲ ಮತ್ತ ಏನಾನ.
ಹ ಎಲ್ಲ ಎಲ್ಲ ಅ ಅವರಿಗೆ ಎಲ್ಲ ಕಾಂಕ್ಟ್. ಕಡೆೊಡ್ಡಡ್ಡಂದಿ.
ಹೌದನಾ.
ಹ್ಮ್ ಅದ ದೊಡ್ಡ ದೊಡ್ಡ ಮಂದಿ ಕಂಟ ಇರ್ತದದ ಹ್ಮ್. ಮತ್ತೆ ಯಾವ್ದನ್ ನೋಡ್ಪು ಆ ಕಡೆ ಯಾವ ಕೆಲ್ಸ- ಕೆಲ್ಸ ಇದ್ರ ನಮ್ಮ ಮಾಮ ಇದದು ಸೆಂಟ್ರ ಬಿಡಿತಾನೆ ಇಲ್ಲಿ ಊರಾಗ
ಹೌದಾ
ಹ್ಮ್
ನೀನ್ ನೋಡಂತ ಯಾವ್ದ ಇತ್ತು ಅಂದ್ರೆ ನೀನ್ ಹೇಳ್ತೀನಿ ಫೋನ್ ಮಾಡಿ ಹ್ಮ್ ಬರ ಅಂತ ನೋಡ
ಅಲ್ಲಿ ಯಾವನ ಸೆಂಟನ್ ಕೆಲ್ಸ ಇದು ಅಂದ್ರ ಕೊಡ್ಸರ್ ನಮಗ ಹ್ಮ್ ನಾವೇ ಮಾಡ್ತು ಅದನ್ ಇವ್ ಕೆಲ್ಸ ಆದ ಅಂದ್ರ ಅವ ಕೆಲ್ಸ ಮಾಡ್ತು
ಹಾ ಮತ್ತತ್ ಇದಾಯ್ತ ಅಂದ್ರೆ ಅದು ಮಾಡತ್
ಹ್ಮ್ ನಿ್ದಿನ ಮಾಡ್ತೇವಿ ಅದನ್ನು ಮಾಡ್ತೇವಿ
ಅಂದ್ರೆ ಚಲೋಪ್ಪ ಅವಬಡ ಮ ಕೊಡಿಗ ಕೊಡಿ
ಹ
ನೀಗನ್ ಓದಾ ಕಟ್ಟ ತ್ರಿ ಮಳೆ ನೋಕರ್ಪಾಗ ಅವ್ರ
ಏನ್ ಮಾಡತನಂತ
ನಾ ಎಲ್ಲ ಬರ್ತೀವಿ
ಹ್ಮ್ ಸರಿ ತೋಪಾ ನಮ್ಮ ಅಣ್ಣ ಫೋನ್ ಹಚ್ಚಾಕತನ ನಿನ್ಗೆ ತಿನೇ
ಹ್ಮ್ ಸರಿತ ಹಾ